ಹಲೋ
ಹಲೋ ಏನ್ ಮಾಡ್ತಿದ್ಯ
ಏನ್ ಮಾಡ್ಲಿ ಏನೆಲ್ಲ
ಹ್ಮ್ ಆರಾಮಾಗಿದ್ದಿ
ಆರಾಮ್ ನೋಡ್ ನೀನಾ
ನಾನೂರಬಊಟಾ
ಆಯ್ತು ನಿಂದ
ಆಯ್ತು ಏನ್ ಊಟ ಮಾಡ್ದ
ಏನ್ ಬಿರಿಯಾನಿ ತನ್ನಕುದತು ನೋ ನೀನ
ನಾನ್ ಅನ್ನ ಮತ್ತೆ ರಸಮ ಮೊಸರು ಆಮೇಲೆ ಹ್ಮ್ ಬ್ಯಾಟ ಸಂಡಿಗೆ ಬ್ಯಾಟ್ ಅದು ಕೊಟ್ಟಿದ್ರು ಮತ್ತ ಹ್ಮ್ ಕಾಲೇಜ್ ಹೋಗಿದ್ದೆ
ಹೋಗ ವಾಪಸ್ ಮನೆ
ಏನ್ ಮಾಡ್ದ ಇವತ್ ಕಾಲೇಜಲ್ಲಿ
ಕಾಲಜ್ ಅಲ್ಲಿ ಎಕ್ಸಾಮ್ತತ
ಯಾವ ಪರೀಕ್ಷೆ ಇತ್ತು
ಂದ್ರೆ ಕನ್ನಡ ಇತ್ತು ನಿಮ್ದ ಯಾವ್ದು ಲೈವ್ ಎಕ್ಸಾಮ್
ಇಲ್ಲ ನಮ್ಗೆ ಓದ್ಕೊಳಕಂತ ಸಮಯ ಕೊಟ್ಟಿದಾರ ಅದಕ್ಕೋಸ್ಕರ ಹಾಸ್ಟ್ಲ್ ಅಲ್ ಇದೀನಿ ನೋಡು ಯ ನಾನ ನ್ ಕಾಲೇಜ್ಗ ಹೋಗಿಲ್ಲ
ಎಷ್ಟು ದಿವಸ ಕೊಟ್ಟಾರ ರಜೆ
ಆಯ್ತು ಇನ್ನೊಂದು ಆರು ದಿನ ಆದ್ರೆ ಎಕ್ಸಾಮ್ ಪರೀಕ್ಷೆ ಐತೆ ಅದಕ್ಕ ಓದ್ಕೋಬೇಕು ಅಷ್ಟೆ
ಹ್ಮ್ ಹ್ಮ್
ಹ್ಮ ಮತ್ತೆ ಹೇಳ್ಬೇಕು ನೀವೇ ನಮ್ದು ಏನಿಲ್ಲಪ್ಪಾ ನಾವವು ಖಾಲಿಿಯಗ್ದೀವಿ ನೀವ ಹೇಳಿದ್ರೆ ಕೇಳ್ತೀವಿ
ಎಲ್ಲಿ ಹಗಿಲ್ಲ
ಎಲ್ಲಿ ಇಂಥ ಬಿಸಲಾಗ ಎಲ್ಲಿ ಎ ಇಂಥ ಬಿಸ್ಲಾಗ ಎಲ್ಲಿ ಹೋಗ್ತಪ್ಪ ಬಿಸಲು ಜಾಸ್ತಿ ತತೆ ನಿಮ್ ಕಡೆ ಬಿಸಲಿಲ್ಲ
ನಮ್ಮ ಹತ್ರ ಮೋಡ ಕವಿದ ವಾತಾವರಣ
ಮಳೆ ಆಗ್ತೈತ ನಿಮ್ಮ ಊರಲ್ಲೆಲ್ಲಾ
ಹೌದು
ಹೌದಾ ಬಿಸ್ಲಿಲ್ವಾ ನಿಮ್ಮ ರಲ್ಲಿ
ಬಿಸಿಲ ಇದೆ
ಮತ್ತೆ ಮೋಡ ಕವಿದ ವಾತಾವರಣ ಅಂತಯಾ
ಮಧ್ಯಾಹ್ನ ನಂತರ ಅದೇ ಇರ್ತ ಅಲ್ಲಿ ಮೋಡ ಕವಿದ ವಾತಾವರಣ
ಎಲ್ಲಪ್ಪ ಮ ಮತ್ತೆ ಇವತ್ತು ಸಾಯಂಕಾಲ ಎಲ್ಲ ಏನ್ ಮಾಡ್ಬೇಕು ಅನ್ಕೊಂಡಿ
ಸಾಯಂಕಾಲ ಬೈಕ್ ತಗೊಂಡ ಎಡಾಡು ಕ್ರಿಕೆಟ್ ಆಡಕ್ ಹೋುದ
ಮತ್ತೆ ನಿನ್ ಗೆಳೆಯರ್ ಜೊತೆ ಎಲ್ಲಾ ನೀನ್ ಕ್ರಿಕೆಟ್ ಆಡ್ತೀಯಾ
ಏನಾಯ್ತಾ
ಮತ್ತೇ ನೀನುೋ
ಹ್ಮ್ ದಿನಾಲ ಆಡಬೇಕ ಸಾಯಂಕಾಲ ಸಾಯಂಕಾಲ ನಾಕರಿಂದ ಏಳು
ಹ ನಿಂ ಇಷ್ಟಾನ ಕ್ರ
ಹ ಫುಲ್ ಪ್ರೀತಿ ಹುಚ್ಚು ಪ್ರೀತಿ.
ಗೊತ್ತ
ಹೊರ್ತ ಮಾಡ್ಕೋಬೇಕು
ಹ್ಮ್ ಇವಾಗ ಹೇಳಿದೆಲ್ಲ ಗೊತ್ ಮಾಡ್ಕೊತೀನಿ
ಅವಾಗ ಗೊತ್ತಿದ್ರೆ ಚ ಇಲ್ಲೂ ಇರ್ತ ಅನ್ಸ್ತಿದ
ಯಾವಾಗ
ಕತ್ತ ಪಹಲ್ಲ
ಹ ಎಲ್ಲ ಗೊತ್ತಾಗಲ್ಲ ಬಿಡು ಇವಾಗ ನೀನ್ ಹೇಳ್ದಲ್ಲಾ ಎಲ್ಲ ಅರ್ ಅರ್ಥ ಮಾಡ್ಕೊಂತೀನಿ ಮತ್ತೆ ನಿಮ್ ಕಡೆ ವಾತಾವರಣ ಎಲ್ಲ ಯಾವ್ ತರ ಇದೆ.
ನಮ್ ಕಡೆ ಐತ್ ಬಾ ಎಲ್ಲಾ ಕರೆಕ್ಟ್ ಐತ್ ನಿಮ್ ಕಡೆ
ಬಿಸಿಲದೆ ಒಳಗಡೆ ಕೂತ್ರೆೆ ಶಕೆ ಆಗುತ್ತೆ. ಪ್ಯಾನ್ ಕೆಳಗಡೆ ಕೂರಕ್ ಆಗ್ತಿಲ್ಲ ನೀರ್ ಕುಡಿಯಕ್ ಆಗ್ತಿಲ್ಲ ಊಟ ಮಾಡಕ್ ಆಗ್ತಿಲ್ಲಾ ಏನೇನೋ ಮಾಡಕ್ ಆಗ್ತಿಲ್ಲ ಬಿಡಪ್ಪ
ಮತ್ತ ಅವಾಗ ಹೇಳಿದಿ ಊಟ ಮಾಡಿದನಂತ
ಮಾಡ್ದ ಸ್ವಲ್ಪ ಮಾಡ್ದ ಊಟ ಇವಾಗ ಇಷ್ಟೊಂದು್ ಬಿಸಿಲು ಇರುವಾಗ ಊಟ ಊಟನಾದ್ರ ಹೆಂಗ್ ಸೇರುತ್ತೇಳು
ನಾ ನೋಡಿ ಇಂತ ಬಿಸಿಲ್ದಾಗ ಬಿರಿಯಾನಿ ತಿಂದ ಬಂದೀನಿ
ನೀನ್ ಬಿಡಪ್ಪ ನೀನ್ ಗಟ್ಟಿಯಾಗಿದಿಯಾ ನಮ್ಗೆಲ್ಲಾ ತಿನ್ನಕ್ ಆಗಲ್ಲ
ಏನ್ ಮಾಡ್ದೆ
ಏನಿಲ್ಲ ಅದೇ ಸ್ವಲ್ಪ ಕೆಲ್ಸ ಇತ್ತು ಕೆಲ್ಸ ಮುಗಸ್ದೆ
ಏನ್ ಮಾಡತಿದಿ ಕೆಲ್ಸ.
ಏನಿಲ್ಲ ಇರುತ್ತಲ್ಲ ಹಂಗೆ ಹಿಂಗೆ ದಿನನಿತ್ಯದ ಕೆಲ್ಸಗಳು ಅದೆಲ್ಲ ಮುಗಸ್ದ
ಹ್ಮ್
ಹಾ ಹಾ ಇವಾಗ ಸುಮ್ನೆ ಕಾಲಿ ಕೂತಿದ್ನಲ್ಲ ಅದಕ್ಕೋಸ್ಕರ ಫೋನ್ ಮಾಡಿದೆ.
ಹ್ಮ್ ಮನ್ನಿಏನು ಡ್ರೆಸ್ ತರಕ ಹೋಗಿದ್ದ ಮಲ
ಆ
ಡ್ರೆಸ್ ತರಕ ಹೂಗಿದ್ದೆ ಆಮಲೆ
ಇಲ್ಲ ಯಾವ ಬಟ್ ಮ ತರಕ್ಕೆ ಹೋಗಿಲ್ಲ ನಾನು ನೀನ್
ಹ್ಮ
ನೀನ್ ತಗೊಂಡಾ
ಇಲ್ಲ ನಾ ಹೇಳಿನಿ ನೀ ಹೋದರ ತಗೋಂಬಂತ
ಅಯ್ಯೋ ನನ್ಗೆ ಯಾವಾಗ ಆಗತ್ ಬಿಡು ನೀನ್ ಅಳತೆ ಎಲ್ಲ ಗೊತ್ತಾಗಲ್ಲ ನೀನೇ ಬಂದು ತಗೊಂಡು ಹೋಗು.
ಶ್ರೀಮಂತರಲ್ಲ ಅದಕ್ಕೆ
ಹೌದ್ ನೀವು ಬಡವರೆಲ್ಲಾ ಗೊತ್ತಿರ್ಲಿಲ್ಲ ನನಗೆ ಅದನ್ನೆಲ್ಲಾ ಏನಕ್ ಮಾತಾಡ್ತೀಯಾ ನೀನು ಹಂ ಹಂಗೆಲ್ಲ ಮಾತಾಡ್ಬಾರ್ದು
ಹೌದು ಇಲ್ ತಗೋ ಅಣ್ಣ ಬರ್ತ ಹಲೋ
ಹ ಆ ತರ ಎಲ್ಲ ಹಂಗೆಲ್ಲ. ಅನ್ಕೋಬಾರ್ದು ಇವಾಗ ನಿನ್ ಬೇಕಂದ್ರೆ ನೀನ್ ತಗೊಂಡ್ ಬರ್ಬೋದು ಹೊಸ ಬಟ್ಟೆ
ಹ್ಮ್ ಹ್ಮ್
ಯಾಕಂದ್ರೆ ನಾನ್ ಬಟ್ಟೆ ತಗೊಂಡ್ ಬರ್ತೀನಿ ಅಷ್ಟೇ.
ಈಗೇನ್ ಮಾಡತಿ
ಏನಿಲ್ಲಪ್ಪ ಹೊರ್ಗಡೆ ಕೂತಿದೀನಿ ಗಾಳಿನೇ ಬರ್ತಿದ ನಿಮ್ ಕಡೆ ಗಾಳಿ ಚೆನ್ನಾಗಿತ್ತ ಗಿಡ ಮರ ಎಲ್ಲಾನೂ
ಇದು ಹಳ್ಳಿ ಹಳ್ಳಿ ಅಂದ್ರೆ ಮತ್ತೆಲ್ಲಾ ಚೆನ್ನಾಗಿರ್ತೈತಿ
ಹ ಹೌದಲ್ವಾ ಮತ್ತೆ ನಿಮ್ಮ್ ಮನೇಲಿ ಹಸುಗಳಿದಾವ
ನ
ಹಸು ಹಸು
ಹ್ಮ ಅದಾವ ಒಂದ ನಕ್ ನಿಮ್ಮೂಲ ಹ ಬರ್ತೈತಿ
ಹ್ಮ್ ಎಷ್ಟ ದಿನಕ್ಕೆ ಎಷ್ಟ ಲೇಟ್ರಲ್ಲ ಹಾಲ್ ಕರಿೀತೀನ ನೀನ್
ನಾವ್ ಆತಲ್ಲ ದಿನ ದಿನಾ ಒಂದ್ ಎರಡು ಟೈಮ್ ಅ್ರ ಒಂದ್ ಇಪ್ಪತ್ ಇಪ್ಪತ್ತು ಕ ಲಟ
ಹ್ಮ ಹೌದಾ ಅದ್ ಹಾಾಲ ಏನ್ ಮಾಡ್ತೀರಾ ಡೈರಿಗೋಗ ಹಾಕ್ತೀರ
ಮನೆಗ್ ಇಷ್ಟ ಬಂದ್ರ ಡೈರಿಗ್ ಹಾಕ್ಬೋದ್ರ ಮನೆಗ್ ಎಷ್ಟು ಬೇಕು ಅಟ್ಟಿಟ್ಕೊಬೇಕು
ನಾವೆಲ್ಲಾ ಇಲ್ಲಿ ಇಲ್ಲೆಲ್ಲಾ ನ ಸಿಟಿದಾಗೆಲ್ಲಾ ಹಾಲ್ ಎಲ್ಲಾನೂ ದುಡ್ಡು ಕೊಟ್ಟೆ ತಗೋಬೇಕ ನೋಡು
ಹ್ಮ್ ಹ್ಮ್
ಹ್ಮ್ ನಿಮ್ದ ಚಲೋ ಬಿಡು ಮನೆಯಲ್ಲೇ ಹಸುಗಳೆಲ್ಲ ಕಟ್ಟಿದೀರಾ ಮತ್ತೆ ಅವಾಗ ನೀನೇ ಹಾಕ್ತಯ ಏನ್ ಮನಲಿ ಇರೋರು ಯಾರಾದ್ರು ಹಾಕ್ತಾರ
ಹಾ ಕಾಲೇಜಕ್ ಹಕನ ಎಲ್ಲಾ ಅವ್ರ ಹಾಕ್ತಾರ ನಮ್ದೇನ್ ದಗದಿಲ್ಲ ತಿನ್ನೋದಾ ಮಾಡಲಕೋದ
ಅಷ್ಟೆ ಮಾಡ್ತೀಯ ನೀನು
ಮತ್ತ ಏನ್ ಮಾಡುದು ಹೊಲಕ್ಕೆ ಹೋಗ್ಬೇಕಕ್ ಆಗಲ್ಲ ಅವರ ಹೋಗತಾರ
ಹೊಲ್ದಾಗ ಏನ್ ಕೆಲ್ಸ ಕೆಲ್ಸ ಮಾಡದಲ್ಲ ಮಾಡುದಿಲ್ಲ ನೀ
ಕಬಿ
ವಾರ್ಕೊಮ್ಮ್ ಹೋಗಿ ಏನಂತ ಮಾಡ್ತೀವ ಹೊಲ್ದಾಗ ಏನ್ ಬಿಡತೈತಿ ಏನ್ ಬಿಡತೈತಿ ಅಂತ ನೋಡಲ್ಲೇನು
ಹ್ಮ ಹೊಲ್ದಾಗ ಎಲ್ಲ ಹಳ್ ಹಳ ಇರ್ತ ಮತ್ತ ಅಲ್ಲಿ ಹೋಗಗೆನ್ ನೋಡಿ
ಹೊಲ್ದಾಗ ಆಳ್ಗಳು ಹಚ್ಚಿರ್ತಾರೆ ನೀವಗ ಹೋಗ ನ್ ಮಾಡುದಿಲ್ಲನ್ ಕೆಲ್ಸ
ಏನು ಸಣ್ಣ ಸಣ್ಣ ಅಂತ ಅಷ್ಟ ಇಷ್ಟ ಮಾಡುದು ದೊಡ್ಡ ಕೆಲಸ ನಲ್ಲ ಎಲ್ಲಾ ಆಳ ಹೋಗ್ಪಟ್ಟುದು
ಹ್ಮ್ ಹೌದಾ ನಾನ್ ನೋಡಿದ ಮಟ್ಟಿಗೆ ನಮ್ ಕಡೆ ಎಲ್ಲಾ ಅವ್ರವ್ರ ಹೊಲ್ದಲ್ಲ ಅವ್ರವರೇ ದುಡ್ತಾರೆ ಯಾರ್ ಜಾಸ್ತಿ ಆಡೋ ಹಚ್ಚಲ್ಲ ಅದಕ ಕೇಳ ದೇ ನಾನು
ಅದು ಒಂದ್ ಎಕರೆ ಎರಡು ಎಕರೆ ಇದ್ರೆ ಚಲೋ ಇವು ಬಾಳ ಇದ್ರ ಏನ್ ಮಾಡಾಕ್ ಬರ
ಹಾ ಜಾಸ್ತಿ ಇದೆಯಲ್ಲ ಹೊಲ ನಿಮ್ದು ಹ್ಮ್ ಅದಕ್ಕೆ ಆಳ್ ಅದಕ್ಕೆ ಹಳ್ಗಾಣಸ್ತೀರಲ್ಲ
ಹ್ಮ್
ಹ್ಮ್ ಗೊತ್ತಿರ್ಲಿಲ್ಲ ಇವಾಗ ಹೇಳಿದೆಲ್ಲ ಗೊತ್ತಾಯ್ತು ಬಿ ಮತ್ತೆ ಹೊ ಅಲ್ಲಲ್ಲಿ ಏನೇನ್ ಆಗ್ತೀರಾ ನೀವು
ಕಬ್ಬ ಕೊಂಚ ಕೈ ಪ
ಕಾಯಿಪಲ್ ಕಾಯಿಪಲ್ಯ ಏನೇನ್ ಆಕ್ತೀರಾ
ಚೌರಿ ಕಾಯ ಸಂತ ಕಾಯ ಹಿರಿ ಕಾಯ ಬತ್ನಿ ಕಾಯ
ಅದ್ನೆಲ್ಲಾ ನೀವೇ ಎಕ್ಕಿತ್ತು ಮಾರ್ಕೆಟಿಂಗ್ ಮಾಡ್ತೀರ ಏನೋ ಇನ್ನು ಮಾರ್ಕೆಟ್ ಅವ್ರೇ ಬಂದು ಹೊಲ್ದಲ್ ನೋಡ್ಕೊಂಡ್ ಹೋಗ್ತಾರ
ಅದ ಜಿಯೋ ಮಾರ್ಟ್ಗೆ ಸಪ್ಲೈ ಆಗತೈತಿ ಚಲೋ ಚಲೋ ಕಾಯೆಲ್ಲ ಜಿಯೋ ಮಾರ್ಟಿಗೆ ಸಪ್ಲೈ ಆಗ್ತತಿ ಹ್ಮ
ಹಾ ಮತ್ತೆ ಗೊ ಗೊಬ್ಬ್ರ ಎಲ್ಲಾ ಏನ್ ಮಾಡ್ತೀರಾ ರಾಸಾಯನಿಕ ಗೊಬ್ಬ್ರ ಹಾಕ್ತಿರಾ ಏನು ನ ನೀವು ಮನೇೆಯಲ್ಲಿ ತಯಾರಿಸ ಗೊಬ್ಬ್ರ ಹೊಲಕ್ಕೆ ಗೊಬ್ಬ್ರ ಎಲ್ಲ ಹೆಂಗ ಆಗ್ತೀರಾ
ಒಬ್ಬರ ಎಲ್ಲ ಹೊಲಕ್ಕೆ ಒಂದು ಸ್ವಲ್ಪೂ ಹಾಳು ಮಾಡಣಾಗಿಲ್
ಹೌದಾ ಈಗ ಹಸುಗಳು ಇರುತ್ತಲ್ಲಾ ಅದ್ ಸಗಣಿ ಎಲ್ಲ ಮತ್ತೆ ಒಂದ್ ಕಡೆ ಹಾಕಿ ಆ ಗೊಬ್ಬರ ತಯಾರ್ ಮಾಡಲ್ವಾ
ಅಂದ್ರೆ
ಕೇಳಿಸತಿಲ್ವಾ ನಾನ್ ಮಾತಾಡೋದು
ಹಾ ಹೇಳ್ರಿ
ಹೊಲಕ್ಕೆ ಗೊಬ್ಬ್ರ ಯಾವ ತರ ಆಗ್ತೀರಾ ಗೊಬ್ಬ್ರ ಅಂದ್ರೆ ರಾಸಾಯನಿಕ ಗೊಬ್ಬರ ಆಕ್ತೀರ ಏನು ನೀವೇ ತಯಾರು ಮಾಡ್ತೀರಾ ಗೊಬ್ಬ್ರ
ನಾವೆ ತಯಾರು ಮಾಡಿದ್ದು ಇಲ್ಲ ಬಿಡ
ಹೌದಾ
ಹ್ಮ್
ಹ್ಮ್ ಇಲ್ಲಿ ಈವಾಗ ಸಗಣಿ ಗೊಬ್ಬರ ಹಾಕಿದ್ರೆ ಹೊಲಕ್ಕೆ ಚೆನ್ನಾಗ್ ಬೆಳೆ ಎಲ್ಲ ಬರತ್ತಲ್ಲಾ
ಹಾ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಕೋಳಿ ಗೊಬ್ಬರ
ಹ್ಮ್ ಹೌದಾ
ವೇಸ್ಟ್
ಹ್ಮ ಸರಿ ಮತ್ತೆ ಮಾಡ್ತೇನೀ ನಿಮಗೆ
ಆಯ್ತಾಯಯ್ತು